ಹ ಏನ್ ಕೇಳಸ್ತದ್ರಿ ಹಲೋ ಹ್ಮ
ಹ್ಮ್ ಹ್ಮ್ ಆರಾಮಲ್ರಿ
ನೀವ ಅರಾಮರಿ
ಹ ನಾವ್ ಆರಾಮಾದಿವಿ ನೋಡ್ರಿ ಅಣ್ಣ ಮನೇಲೆೆಲ್ಲಾ ಆರಾಮಾರಲ್ಲ ಚ
ಹಾ ಎಲ್ಲಾ ಆರಾಮ್ದಾರ ನಿಮ್ಮ್ ಮನಲಿ ಎಲ್ಲಾ ಆರಾಮ್ದಾರಲ್ಲ
ಹ್ಮ್ ಹ್ಮ್
ಮತ್ತೆನರಿ ಊಟ ಆಯ್ತಾ ಹಾ ಏನ್ ಮಾಡ್ರಿ ಊಟ ಸ್ಪೆಷಲ್ ಏನಾದ್ರೂ ಇತ್ತಾ
ಸ್ಪೆಷಲ್ಲ ಕಜು ಕುರ್ಮಾ
ಹ್ಮ್ ಹ್ಮ್ ಹ್ಮ್
ನಾರಮಲ್ ತ ನಮ್ಮತ ನಿಮ್ದ್ ಏನಿತ್ತು
ನಮ್ದ ಏನಲ್ರರಿ ಇಲ್ಲಿ ಹಾಸ್ಟ್ಲಲ್ ಇದ್ವಲ್ಲ ಚಪತಿ ರೊಟ್ಟಿ ಪಲ್ಲಯ ಇದು ಕಾಳಪಲ್ಲ ಅನ್ನ ಸಾರು
ಹ್ಮ್ ಪ್ರೋಟೀನ್ ಫುಡ್ ಸಿಗತದ ಸಿಗತ ಅಷ್ಟಲ ಅಲ್ಲ
ಹಾ
ಹಾಸ್ಟೆಲ್ದಾಗ ಅಡ್ಗಿ ಹೆಂಗ ಇರ್ತದ ಎಲ್ದಿ ಫುಡ್ ಸಿಗತದ ಇಲ್ಲಪ್ಪಾ ಅಂದೆ
ಹಾಸ್ಟೆಲದಾಗ ಅಡಗಿ ಹಾ ಹೌದು ಹೌದೌದ್ರಿ ಮನೇಲಿ ಉಣದೆೇ ಸ್ವಲ್ಪ ಇಲ್ಲಿ ಉಣತಿವಿ ಅಷ್ಟೇ
ಅದೇ ಈ ಮನೆಗ ಹಾಸ್ಟೆಲ್ ಅಂದ್ರೆ ಡಿಫ್ರೆಂಟ್ ಆಗದೇ ಅದು
ಹ್ಮ್ ಹ್ಮ್
ಟ ಮನಗಿಂತ ಬೆಟರ್ ಅದ ಹೆಂಗ್ ಅದ
ಮನಗಿಂತ ಬೆಟ್ರನ ಇಲ್ಲ ಮನೇಲಿನು ಎಲ್ಲಾ ಮನಗಿಂತನು ಚಲೋ ಆದ್ರಿ ಹ್ಮ
ಮನಗಿಂತ ಬೆಟರ್ ಯಾವ ಹಾಸ್ಟೆಲ್ ಸಿಗಲೋ ನಿನ್ಗ
ಹ್ಮ್ ಹ್ಮ್
ಮನ್ಯನ ಊಟಾ ಸಿಗ್ಬೇಕಂದ್ರೆ ಸುಮ್ನೆನೆನ್ನು
ಅದೇ ಅದೇ
ಯಾವ್ದ್ ನಿಮದು ಮೈನಾರಿಟ ಅಲ್ಲ ಹಾಷ್ಟಲ್ಲ
ಹಾ ಮೈನೋರಿಟಿ ರೀ
ಅಲ್ಲಿ ಏನ ಸ್ವ ಸ್ವಚ್ಛತೆ ಎಲ್ಲ ಸೌಲಭ್ಯ ಏನ ಸಿಗಲ್ಲ ಅಂತಾರಲ್ಲ
ಹೇ ಯಾರಂದ್ರೆ ಇದೀ ಶಾಪುರ ಗೆ ನಂಬರ್ ಒನ್ ಹಾಸ್ಟೆಲ್
ನಾವು ಅದೇ ಶಾಪುರ್ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ನಮ್ ಕಡೆ ಬನ್ನಿ ನಂಬಲ್ಲಿ ಫೆಸಿಲಿಟಿ ಹಂಗ್ ನೋಡ್ರರ್ ಬೇಕಾರೆ
ಹ್ಮ್ ನೋಡಿ ನೋಡಿವ್ರೀ ನಿಮ್ಮ್ ಕಡೆ ಫೆಸಿಲಿಟಿ
ಬಾಳ ಸ್ವಚ್ಛತೆ ಇರ್ತದ ಬಾಳ ಫೆಸಿಲಿಟಿ ಅದಾವ ನಮಗ
ನೀವೇನ್ ಹೊಳಕತ್ತಿರಾ ಬಯ ಬಯಕತ್ತೀರಾ ಒಂದು ಗೊತ್ತಾಗಲ್ಲ ನಂಗ
ಅಲ್ಲಾ ನಮ್ಮ ಹಾಸ್ಟೆಲ್ ಬಗ್ಗೆ ನಾವು ಎಲ್ಲಕ್ ಹಚ್ಚೀವ್ರರಿ ಬೈಲಕ್ ಹಾಕೋಮ ಹಿಂಗ ಹಿಂಗ ಆದ ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಯಿಲ್ಲ
ಹ್ಮ್ ಹ್ಮ ಹ್ಮ್ ಹಾಸ್ಟ್ಲ್ ಪರವಾಗಿ ಹೊಗ್ಕತಿಲ್ಲಿ ಹೊಗ್ಕೈತ್ರಿ
ಮಾತಾಡಕತ್ರಿಲ್ರಿ ಆಯ್ತಾ
ಆತರಲ್ಲ ಹಾಸ್ಟೆಲ್ ಹಾಸ್ಟೆಲ್ ಈತರ ಇದ್ದ ಇದ್ದಂಗೆ ಹೇಳ್ ನಾವ ನೋಡಿ ಹಾಸ್ಟೆಲ್
ನೀವು ನೋಡಿಲ್ಲ ನಮ್ಮ ಹಾಸ್ಟೆಲ್ ಯಕ ನೋಡತಿರ ನೀವು
ನಿಮ್ಮ ಹಾಸ್ಟೆಲ್ ನೋಡಿ ಇಲ್ಲ ನಮ್ಮ್ ಹಾಸ್ಟೆಲಿಂದ ಒಂದ್ ಕಿಲೋಮೀಟರ್ ಆಗುತ್ತೆ ಅದ್ರಷ್ಟೆ ಹ್ಮ್
ಎಸ್ ಸಿ ಎಸ್ ಟಿ ಹೇಳಾಕತೀನಿ ನಾ
ಎಸ್ ಸಿ ಎಸ್ ಟಿ
ನೀವ್ ಹೇಳದಾಗುತ್ತ ಮೂರ್ ಫ್ಲೋರ್ ಆದಾವಲ್ಲ ಅದ ಹೇಳಕತ್ತೀರಿ ಅಲ್ರರಿ
ಹ್ಮ್ ಅದೇ ಹೇಳಕತಿನ್ರಿ
ಅದ್ರ ಪಕ್ಕಾದ್ದಾಗ ಒಂದ್ ಓಲ್ಡ್ ಹಾಸ್ಟೆಲ್ ಅದ್ ನೋಡ್ರಿ
ಅಪ್ಪೋ ನೀವು ಹಾಸ್ಟಲನ್ ಇಟ್ಬೇಕುರೀ ಓಲ್ಡ್ ಹಾಸ್ಟೆಲ್ಗೆ ಹೋದ್ರಲ್ಲಿ ನೀವು
ಅದೇ ರೀ ಬಾಳ್ ಒಳ್ಳೆ ಸೌಲಭ್ಯ ಒಳ್ಳೆ ಸ್ವಚ್ಛ
ಓಹೋ ಇದು ಗರ್ಲ್ಸ್ ಹಾಸ್ಟೆಲ್ ಹೇಳಕತೀರಾ ನೀವು
ಗಲ್ಸ್ ಅಲ್ಲಾ ಬರ್ತದಲ್ರರಿ ಹಾಸ್ಟೆಲ್ದಾಗ ಅದ್ರೀ ಅರಣ್ಯ ಇದ್ರ ಬಗ್ಲಾಗಿ ಅದಲ್ಲ
ಅದು ಎಸ್ ಸಿ ಎಸ್ ಟಿ ಅಲ್ಲ
ಹಾ ಸಾರೀ ಸಾರೀ ಹೆಸರು ನೇಪಾಯ್ತು ನಿಮ್ ಮೈನಾರಿಟಿ ಏನ್ ಮಾಡಲ್ರಿ ಅದ್ರ ಮುಂದ
ಹೌದೌದು ರೀ
ನಾವು ಹೊಸದಾಗಿ ಜಾಯ್ನ್ ಆಗಿನ ಈಗ
ಹ್ಮ್ ಹ್ಮ್
ಅದ ಬೆಡ್ ಗಿದು ಎಷ್ಟು ಕೊಡತಾರ ಏನಂತ ಹಚ್ಚಿದ್ದೇ ನಾನುನು
ಬೆಡ್ ಇಲ್ಲ ಅಂದ್ಮೇಲೆ ನಂಬಲ್ಲಿ ಸ್ಟಾಕ್ ಬಿದ್ದಾವ್ರೀ ಹೊಸ ಬೆಡ್ ಇನ್ನ ಎಷ್ಟು ಫೆಸಿಲಿಟಿ ಬೇಕ ಹೇಳರಿ ನಿಮ್ಗೆ
ನಾ ಅದ ಹೇಳಾಕತ್ತಿಳ್ರಿ ಅಲ್ಲಿ ನಂಬಲ್ಲಿ ಇದ್ದವರು ಏನ ಫ್ರೆಂಡ್ಸ್ ಯಾರ ರೂಮ್ ಶೇರ್ ಮಾಡ್ಲ ಅಂತ ಅದಕ್ಕ
ಒಳ್ಳೆಯವರು ಇದಾವರಿಗೆ ಹೇಳು ಅಂತ ಹೇಳಕ್
ಹ್ಮ್ ಹ್ಮ್ ಹ್ಮ್ ಹೌದ ಈ ತರ ಹೇಳಿದ್ರ
ಮತ್ತೆ ಯಾವ್ ತರ ತಿಳ್ಕತೀರಾ ನೀವು
ಬೆಡ್ ಇಲ್ಲ ಏನೋ ನಮಗ ಬೇಕೇನಂತ ಕೇಳಿದ
ಕೊಡ್ತರ ಕೊಡ್ರಿ ನಿಮ್ಗೆ ಹೆಚ್ಚಾಗಿದರಲ್ಲ ಅದ್ರಗ ಏನಿಲ್ಲ
ಮತ್ತೆ ಕೇಳತ್ರಲ್ರಿ
ಇಲ್ಲಾ ನಿಂಬು ಹೆಚ್ಚಿಗೆ ಬರ್ತಾವಲ್ರರಿ ಮಾರಿ ಕಣಂತೀರಿ ಕಲ್ತೀರ
ಹ್ಮ್ ಹ್ಮ್ ಗೌರ್ಮೆಂಟ್ ವಾಸು ಎಲ್ಲ ಮಾರ್ಕೊಂಡು ತಿನ್ಬಾರದ್ರಿ ಅದಕ್ಕೆಲ್ಲಾ ದೊಂಡ ದಂಡ ಆದ ಗೊತ್ತಲ್ರಿ ದಂಡ ಆದ ಜೈಲ್ ಶಿಕ್ಷೆ ಆದ ಅದೇ ಮತ್ತೆ ನಾ ಏನ್ ಹೇಳ್ತೀನಿ ಕೊಟ್ಟೋರಿಗೆ ಇಸ್ಕೊಂಡ್ರಿಗೆ ಅಲ್ಲಿ ತಗೊಂಡೋರಿಗೆ ಎಲ್ಲರಿಗೂ ಶಿಕ್ಷೆ ಇರುತ್ತೆ ಫಸ್ಟ್ ಕಟ್ಟೋನ್ಗೆ ಇರುತ್ತೆ
ನಾವು ಗೌರ್ಮೆಂಟ್ಂತ ಮಾರಲ್ರಿ
ಹ್ಮ್ ಹ್ಮ್ ನಿಂಬಲಿ ಅಂತ ಮಾರ ಆ ಇಲ್ಲಿ ಗೊತ್ತಾಯ್ತು ಅಂದ್ರ ಮೇಲೆ ಅ ವಾಡನ್ ಹೋಗಿ ಕೇಸ್ಕೋಟ್ನ ಅಂದ್ರೆ ಏನ್ ಮಾಡ್ತಾರ
ಈಗ ನಾವ ಹಾಸ್ಟೆಲ್ ಬಂದಿವವಿ ನಮ್ ರೂಮಗ್ ಬಂದಿವವಿ ನಮ್ ರೂಮ್ ಯಂದ್ರ ನಮ್ಮದ ಐತಲ್ರರಿ ಅದು
ಹ್ಮ್ ನಿಮ್ದಂದ್ರ ಫಸ್ಟ್ ನೀವು ಅಕಸ್ಮಾತ್ ಮ ಇಲ್ ಒಂದೇ ಒಂದು ಏನೋ ಮಿಸ್ಟೇಕ್ ಆದ್ರೂನು ಬಂದ್ ಮೇಲವರ್ ಕೇಳದ ವಾರ್ಡನ್ ಗಲ್ರಿ
ತರಲ್ಲಿ ಏನಾದರರು ಒಂದು ಸಮಸ್ಯೆ ಆದರೂ ಬಂದು
ಅದು ಅವ್ರಿಗೆ ಅವ್ರಿಗೆ ಬಿಟ್ಟ ಮ್ಯಾಟರ್ ಅದು ನಮಗೆ ಸಂಬಂಧ ಇಲ್ಲ ಅದು
ಹ್ಮ್ ಅವರು ಫುಲ್ ಪ್ರೆಷರ್ ಆಯ್ತ ಅಂದ್ರ ಅವ್ರು ಬಂದು ನಮಗ್ ಕೇಳ್ತಾರೆ ಇಲ್ಲಿ ಅವಾಗೆಲ್ಲರುೂ ಸಿಗ ಬಿಲ್ಬೆಕ್ ಆಗತ್ತ
ಎಲ್ಲರು ಯಾಕ ಸಿಗಿ ಬೀಳ್ತೀರಿ ನೀ ಕೊಟ್ಟಾರ ಸಿಗ ಬತಾರ ಅವ್ರು
ಕರೆಕ್ಟ ಫಸ್ಟ್ ಕಟೋರ್ ಸಿಗ ಬೀಳುತ್ತಾರೆ
ನಾವ್ ನಡಿನದೇನ್ ಸಂಬಂಧ ನಾವ ಮಾಡಿಡಿ ಏನ್ ತಿಂದಿವವಿ ಅಕೆ
ಹ ಹೌದ ಹೌದು
ಈಗ ನೀವು ನಡು ನಮ್ದೆ ಎಲ್ಲ ರೊಕ್ಕ ಕೊಡೋದು ಅಷ್ಟ
ಹಾಸ್ಟಲ್ಲಿ ಇಂದ ತಂದು ಕೊಡ್ಟ್ಟಾರ ನೀವು
ಹಾ ಹಾ ಹೂ ಯಾರಿಗೆ
ಗಿರಿನ್ ಕಸ್ಟಮರ್ ಗೋಳಿಗ
ನಾವ ಕೊಡಬುದು ನಾವು ನಿಮಗ ಕೊಟ್ಟೇರಿ ನೀವು ಇವ್ರಿಗೆ ಕೊಟ್ಟೇರಿ
ಅದ್ ಹೆಂಗೆ ಅಂದ್ರ ಮಾತಾಡಿದ್ದಲ್ಲ ನಾವು ನೀವು ಸಪ್ಲೈರ್ ಸರ್ ಸಪ್ಲೈ ಮಾಡಿದ ನೀವಲ್ಲ ಸಪ್ಲೈ ಮಾಡಿದ್ದು ನೀವಲ್ಲಾ
ಅದೇ ಈಗ ಯಾರ ಕೇಳಿದ ಯಾರ ಅನ್ನ ಮ್ಯಾಂಟರ್ ಆಗಲ್ಲ ಯಾರು ತಂದು ಕೊಡ್ತಾರ ಅನ್ನೋ ಮ್ಯಾಟರ್ ಆಗತ ಮಾರಯ್ಯ
ಅದೇ ನಾನ್ ಅದೇ ಹೇಳತಿದ್ದನಲ್ಲ ಅಷ್ಟು ಸಿಗೋಬಡೋದು ಮಾತ್ರ ಕೊಟ್ಟ ಆ ಸಿಗೋ ಬಿಡದ್ರ
ಅಂದ್ರ ಈಗ ನೀವ್ ಒಳ್ಳೇವರು ನಾವ್ ಎಲ್ರ ಕೆಟ್ಟವ್ರ ಅಂತ ಹೇಳಕತ್ರಿ
ನಿಮಗ ಅರ್ಥ ಆಗ್ತಿಲ್ಲ ಲಾ ಮ ಅದೇ ಕೊಟ್ಟೇ ಅಂದ್ರೆ ನಾನ್ ಅಂತಾನೇ ಅಂದಕೊಂಡಿ ನಾನ್ ಕೊಟ್ಟನ ನಿಮಗ
ಅಂಕೋಲೋದ ಚಂದ ನೀವೇನ ಮತ್ತ
ಈ ಆಟಗಿಟ್ ಆಡ್
ನಮ್ಮ ಹಾಸ್ಟೆಲ್ದಾಗ ಡೈಲಿ ಕ್ರಿಕೆಟ್ ವಾಲಿಬಾಲ್ ಆಡುತ್ತಿವಿ
ನಿಮ್ಗೆ ಯಾವ್ದ ಇಷ್ಟ ನಾ
ನೋಡ್ರಿ ಸುಮ್ಮ ಕುಂತು ಆರ ವಾಲಿಬಾಲ್ ಆಡ್ತೀವಿ ನಾವು ಇವ ಪವನ್ ಶರಾ ತರ ಕ್ರಿಕೆಟ್ ಆಡುತ್ತವಿ ಬೂಮ್ರ ತರ ಎಲ್ಲ ಕಬಾಡಿ ರೈಡಿಂಗ್ ಮಾಡುತ್ತೆ
ಹ್ಮ್ ಹ್ಮ್ ಹ್ಮ್
ಹ್ಮ್
ಹೇಳ ಅದಕ್ಕ ಆಟೋಕ್ ಒಂದ್ ಡೇಸ್ ಲೀವ್ ಇಲ್ಲ ಇಲ್ಲಿ ಹಾ ಸರ್ವ ತರ ಕಬಡ್ಡಿ ಆಡ್ತರ
ನಾ ಪವನ್ ಶರತ್ ಅಡ್ತ್ ಹೇಳಿದ್ರಿ ರೋಹಿತ್ ಶರ್ಮ ಹೇಳಿ
ಸ್ವಲ್ಪ್ ಬಾಯಿಗೆ ಅದೇನ್ ಅಂತಾರ ನೋಡ್ರ ಮುಂಚೆಳಿಕಿ ಸ್ವಲ್ಪ ನಾಲಿಗೆ ಮೇಲೆ ತೆಕ್ಕಾರಂದ್ರ ಸ್ವಲ್ಪ ಕಡಿಮ ಆತ್ ಅಂತಾರ.
ಅಲ್ಲ ಕಿವಿಗಿ ಏನಾರ ಹಳಿಗೆಳಿ ಇಟ್ಕಂಡ್ರ ಅಂತ್ ಕಟ್ಟ ತಲ್ ಫೋನು.
ಅದ್ ಬೇಕಾದಂಗ್ ಏರ್ ಫೋನ್ ಹಾಕೊಂಡಿವ ಅದ್ರ ನಮಗ್ ಕ್ಲಿಯರ್ ಕೇಳದ್
ಅಲ್ಲ ದಿನ ಬ್ರೆಶ್ ತಗೊಂಡು ಪೇಸ್ಟ್ ಹಾಕ್ಯಂಡು ಹಲ್ ತಿಕ್ಕಿರ್ತೀವಿ ನಮ್ ಬಾಯಿ ಫ್ರೆಶ ಅಗ ಹ ನಮ್ಗ್ ಗೊತ್ತದ್ ನಿಮ್ ಬಳಗ ಹ್ಮ್
ಕೆ ಸ್ವಚ್ಛ ಅದರಂಗೆ ನಂದುದುನು ಕಿವಿ ಸ್ವಚ್ಛ ಅದಂದೆ.
ಮತ್ತ್ ಫಸ್ಟ್ ಯಾವ್ದಾರೆ ನೀವ್ ಅಲ್ಲ ಸ್ವಚ್ ಮಾಡಿದ್ದ
ನಿಮ ಸ್ವಚ್ಛ ನೋಡ್ಕ್ಯಾರ ಅಂತ ಹೇಳಿದ್ರ ಸ್ವಚ್ವಾದ ಅಂದ್ರೆ ಸ್ವಚ್ಛಂದ್ರ ಮತ್ತ್ ಆ
ಅಲ್ರಿ ನಿಮಗ ಅಂಗಳದಾಗ ನೊಣ ಬಿದ್ದ ಹತ್ತೊಕ್ಕರಿ ಮಂದಿಗ್ ಅಂಗಳ
ನಾವು ನಮ್ಗ್ ಗೊತ್ತಿರತ್ರಿ ನ ನಮ ಅಂಗಾಳದ ಬಿದ್ದದ ಅಂತೇಳಿ ಹಂಗಿದ್ರುನು ಸುಮ್ನೆ ಇರ್ತೀವಿ ನಾವು ಇನ್ನೊಬ್ರಿಗೆ ಎಲ್ಪ್ ಮಾಡ್ತೀವಿ.
ಇನ್ನೊಬ್ರಗ್ ಎಲ್ಪ್ ಮಾಡದಲ್ರಿ ನೀವು ಮಲ ನಿಮ್ಮನ್ ನೀವ ತೊಕ್ಕ ರಿ.
ನಮ್ದ್ ಬೀ
ಇಗ್ಲಾಕ್ ಬರ್ರೀ. ಇದೇನ್ ಮಳಿ ಬರೋ ವಾತಾವರಣ ಅಯ್ದ್ ನೋಡ್ರಿ.
ಅರವತ್ತರು ಮತ್ತು ಮಳೆ ಬರುವ ವಾತಾವರಣ ಆಗದಣ್ಣ.
ಹೌದ್ರಿ ಮತ್ತೆನ್ ನಡ್ದದ
ಹೇಳ್ಬೇಕು ನೀವ್
ಹ್ಮ್ ಹ್ಮ್ ನಿಮ್ ಹಾಸ್ಟೆಲಲ್ಲಿ ಕಿಟ್ಟ ಕೊಡ್ತಾರ ಟೈಮಿಗ್ ಸರ್ಯಾಗಿ. ಕಿಟ್ಟಲ್ ಎನೇನ್ ಬರ್ತ
ಕಿಟ್ಟಲ್ಲಿ ಎರಡು ಇವ್ ಬಿಟ್ಟಿ ಎರಡು ಬಟ್ಟೆಗೆ ಸಾಬುನ್ ಕೊಡ್ತಾರ.
ಹ್ಮ್ ಮತ್ತ ಎಲ್ಲ ಆರಾಮ.
ಹಾ ಹಲೋ
ಆರಾಮಲ್ರಿ ಹಲೋ ಕೇಳಿಸ್ತಿದಿಯ. ಅದ ರೀ ಇತ್ ತಕ ಮಳೆ ಬಂದಿಲ್ಲ ಅಂತ ಮಾತಾಡಕತ್ವಲ್ಲ. ಈಗ ಮಳೆ ಓಡ್ಲಕ್ಕಾದ್ದು ಬಾರಿ ಉಂಟದ್ರ್ ಹಾ
ಹಾ ಚಲೋ ಒಳ್ಳೆದಾಗ್ಲ್ ತವ್ರ ಮತ್ತೆ ಇಷ್ಟ ತಾನಂದು ಹೊಲ್ದಲ್ಲಿ ನೀರಿಲ್ಲ. ಮಳೆನೆ ಬಂದಿಲ್ಲ ಹೊಲ ಹಚ್ಚ್ ಬೀಜ ಹಚ್ಚನ್ ಅಂತಂದ್ರೆ ಚೊಲೋ ಆಯ್ತಲ್ಲ ಹಿಂಗನ್
ಅದೇ ರೀ ಇನ್ನೊನ್ ಅವರ್ ಹಿಂಗ್ ಹೊಡಿತಂದ್ರ ನಾವು ಆರಾಮ್ ಚಿಂತಿರ್ಲಾರದ ಇರ್ತಿವಿ.
ಹ್ಮ್ ಹ್ಮ್ ಹೊಡ್ತತ್ ತೋರಿ ಮತ್ ಬರೆ ಇಲ್ಲೆಲ್ಲಾ
ಏನ್ ಮೀಡಿಯಂ ಆದ್ರೆ ಇನ್ನ ಗಾಳಿ ಬು ಟ್ಟದ ಗಾಳಿ ಓದ್ದ ನಂಗ್ ಆಗ್ಯದ
ಅಪ್ಪೋ ಮಳೆ ಕೂಡ ಗಾಳಿ ಬಿಡತಾ ಬಾಳ ಹೈರನ ರ
ಹೌದ್ರಿ ರಿ ಅದರದ್ದೇ ಅಂಜಿಕ್ ನಮ್ಗ ಸ್ವಲ್ ನಂಗ್ ಕೆಲ್ಸ ಅದ ಆಮೇಲೆತವ್ರ ಇಡ್ಲಿ ಬ